ಹಲೋ
ಹಾ ಹಲೋ ಆರಾಮ.
ಆರಾಮ್ ನೀ
ಹಾ ನಾವ್ ಆರಾಮ ಅದು ನೋಡ್ರಿ ಏನ್ಡದ ಕೆಲ್ಸ
ಏನಲ್ರಿ ಕಾಲೇಜ್ ಸೂಟಿ ಅದ ಅತ್ತೆ
ಹಾ ಹಾ ಮನೇಲೆೆಲ್ಲಾ ಆರಾಮ ಅದಾರ.
ಹಾ ಅಲ ಆರಾಮ್ದಾರ ನಿಮ್ಮ್ ಮನ್ಯಾಗ
ಹಾ ನಂಬಲ್ಲ ಎಲ್ಲರ ಆರಾಮಾದ ನೋಡ್ಪಾ. ಊಟ.
ಊಟ್ಟ ಆಗತಿ ನಿಮ್ದ
ನಂಬದ ಇಲ್ಲ ಇನ್ನ ಮಾಡಬೆಕ್ ಏನಿತ್ತ ಸ್ಪೆಷಲ್.
ಚಲ್ ಏನಲ್ಲ.
ಹೌದಾ ಏನ್ ಉಂಡಿದ್ದಾನ ಏನ್ ಅದಾರ ಹೇಳ.
ಎತ್ತ ಇಡ್ಲಿ.
ಹ್ಮ್ ಹ್ಮ್.
ನೀವು
ಕಾಲೇಜ್ಗೆ ಹೋಗಿಲ್ಲ ಸಂಡೇನೀವತ್ತು
ಸಂಡೆ ಇವತ್ತು ಹೋಗಿಲ್ಲ ನಾಳೆ ಹೋಗ್ಬೇಕು
ಹ್ಮ್ ಹ್ಮ್ ಎಷ್ಟನೇ ಕ್ಲಾಸ್
ಸೆಕೆಂಡ್ ಪಿಯುಸಿ
ಕೋರ್ಸ್ ಯಾವ್ದ
ಸೈನ್ಸ್
ಹ್ಮ್ ಹ್ಮ್ ಏನ್ ಪ್ರೈವೇಟ್ ಮಾಡಿದ್ರಾ ಗೌರ್ಮೆಂಟ
ಗೌರ್ಮೆಂಟ್
ಗೌರ್ಮೆಂಟಾ ಎಷ್ಟ ಸ್ಫವಿಿಸ
ಪೀಸಾ ಎಂಟುನೂರೂಪಾಯಿ
ಪಾಡಲ್ಲ ಗೌರ್ಮೆಂಟ್ ಆದ ಮತ್ತೆ ಎಷ್ಟು ಎಲ್ಲ ಹೌದ್ ಹೌದು
ಹಾ ಚಲೋ ಅದ ಅಲ್ಲಿ ನಿಂಬೆಲ್ಲಿ
ನಮ್ದ ಮೂವತ್ತೈದ್ ಆದ ನೋಡಪಾ ಪ್ರೈವೇಟ್ ನಮ್ದ
ಚಲೋ ಅದಾ ಕಾಲೇಜ
ಹ ಚಲೊದಫುಲ್
ಹೌದಾ
ಹ್ಮ್ ಎಷ್ಟು ಪಿರಡಣಾಡಿತಾವ ಡೈಲಿ
ನಾಕು ನಿಡಿತಾವ
ಯಾವ್ಯಾವು
ಲ್ಯಾಂಗ್ವೇಜ
ಹಾ ಅದೇ ಲಾಂಗ್ವೇಜ್ ಯಾವು
ಕನ್ನಡ ಮೂರ್ ದಿನ ಕನ್ನಡ ಮೂರ್ ದಿನ ಇಂಗ್ಲೀಷ್
ಹಾ ಮತ್ತ
ಮ್ಯಾಥ್ಸ ಫಿಜಿಕ್ಸ್ ಬಯೋಲಜಿ
ಹ್ಮ್ ಅರ್ಥ ಆಗ್ತಾವೆಲ್ಲ
ಹಾ ಅರ್ಥ ಆಗ್ತವ್
ಹ್ಮ್ ಹ್ಮ್ ಫಸ್ಟ್ ಪಿಯು ಅಲ್ಲೇ ಒ ಇದಾ
ಅಷ್ಟ ವ್ಯವಸ್ಥೆ ಇಲ್ಲ ಬೇರೆ ಕಡೆ ಮಾಡಿದ್ದೆ
ಯ ಕಲ್ಲ ಅಡ್ಜಸ್ಟ್ ಆಲಿಲ್ಲ
ಹಾ ಅಡ್ಜಸ್ಟ ಆಲಿಲ್ಲಾ ಅದಕ್ಕೆ ಗೋರ್ಮೆಂಟ್ ಮನೆ
ಹ್ಮ್ ಹ್ಮ್ ಮತ್ತೆ ಹಂಗ ಅಲ್ಲೆಲ್ಲಾ ಆರಾಮದ
ಹ್ಮ ಎಲ್ಲ ಆರಾಮ ಅದ ಅಲ್ಲಿ ನಿಂಬೇಲೆ
ಏ ನಂಬದ ಬಾಳಾರ್ರಮದಪ್ಪಾ
ಮತ್ತೆ ಪ್ರವಾಸಗವಾಸ ಹೋಗಿದ್ರೆ
ಹಾ ಹೋಗಿದ್ದೀವಿ ಮನ್ನಿ
ಹ್ಮ್
ಧಬಧಬ ಫಾಸಿ ವೈ ರ
ಹ್ಮ್ ಕರ್ಕೊಂಡ್ ಹೋತ್ನೆ ಅಂದಾರ ಕರ್ಕೊಂಡ ಹಓತ್ನೆ ಅಂದಾರ
ಯಾವಾಗ.
ಮುಂದಿನ ತಿಂಗಳ.
ಸರಿ ಸರಿ ಒಯ್ ಬರ್ರಿ ಎಕಡೆ ಎಕಡೆ ಹೋಗ ಪ್ಲೇಸು.
ಜಮ್ಮು ಕಾಶ್ಮೀರ.
ಹಾ ಹಾ ಯಪಲ್ ತರ್ಲಕ್ ಹೋದ್ರೇನ್.
ಹ್ಮ್
ಆಯ್ತಾಯಯ್ತು ಹೋಗಿ ಬರ್ರಿ ನಮಗೆ ಒಂದ ಡಸನ್ ತಂಬರ್ರಿ ಹಂಗೆ.
ಆಯ್ತ ತರ್ತಿನಿ ಆರಾಮಾರಲ್ಲ
ಎಲ್ಲಾರ ಆರಾಮದಾರಪ್ಪಾ. ಜಮ್ಮು ಕಾಶ್ಮೀರ್ ಫ್ರೆಂಡ್ಸ್ ಕೂಡ
ಹ
ಹ್ಮ್ ಹ್ಮ್ ಎಷ್ಟ್ ಜನ ಇರಿ.
ಈಪ್ಪಜನೆ
ಯಾದರಲ್ಲಿ ಹೋಯ್ತ್ರಿ.
ಕಾರ್ಯಗಾ ಇಲ್ಲೇ ಬಗ್ಲಾಗ ಯತ್ ಹೊಯ್ ಬರ್ಲಕ್ ನಡತು
ನಾವವು ಒಂದ್ ಇಪ್ಪತ್ತೈದ್ ಜನ ಇದ್ದ್ವಿ ಒಂದ್ ಫ್ಲೈಟ್ ಇತ್ ನಮ್ದು.
ಹ್ಮ
ಫ್ಲೈಟ್ ನಗೆ ಹೋಗಿ ಬಂದು ಧಬಧಬೆಫಾಲ್ಸ.
ಜಾಸ್ತಿ ತಗೋಳಲ್ಲ ಫ್ಲೈಟ್ ಒಳಗ.
ಹ
ಅಮೌಂಟ್ ಜಾಸ್ತಿ ಆಗಲ್ಲ.
ನಮ್ ಓನ್ ನಮ್ ಫ್ರೆಂಡ್ದ ಇತ್ತು. ಹಾ
ಅದೇ ಚಲ ಚೊಲಾಡದಲ್ಲ.
ಹ ಅಲ್ಲ ಆರಾಮ ಆದ್ ನೋಡ್.
ಸೆಕಂಡ್ ಪಿ ಯು ಸಿ ರಿಸಲ್ಟ್ ಎಷ್ಟ ಆಗಿದೆ ಈ ವರ್ಷ.
ನಂಬರ್ ನೈನ್ಟಿ ನೈನ್ ಆಗ್ಯದ
ಹ್ಮ್ ಹ್ಮ್ ನಾಬಲ್ಲಿ ಸೆವೆಂಟಿ ಸಿಕ್ಸ್ ಆಗಿದ.
ಏ ಬಾಳ ಕಮ್ಮ ಆಯ್ತಲೊ
ಹೌದ ಇಲ್ಲ ಎಷ್ಟುನಾರು ಮಾಡ್ಬೇಕಂತ ಮಾಡಿದೆ.
ಮಾಡ್ರಿ ಮಾಡ್ರಿ
ಎನತ್ತ ಗೊತ್ತಿಲ್ಲಾ
ಹ ಹವು ನಿಂಬು ಹಾವ
ನಮು ಅವ ನೋಡಪ್ಪ ಒಂದ ಎಂಟಕೂರ್ರಿಗಿ
ಏನ್ ಹಚ್ಚಿರಿವಾಗ
ತ್ತಿ
ಅತ್ತೆ ಮಳೆಗಿಳೆ ಎಲ್ಲ ಚೋಲೋ ಇದಲ್ಲ
ಏನು ಮಳೆನೆ ಇಲ್ಲೋ ಎಲ್ಲ ಬಿತ್ತಿ ಬಂದಿವಿ
ಹೌದಾ
ಇನ್ನೊ ಒಂದ್ ದಿವ್ಸ ದಿನರು ಒಣಿಕೊಂಡು ಹೋಗ್ತವು ಪಾಕ್ಣುರನ್
ಹೌದಪ್ಪಾ ಮಳ್ಳೆ ಪರವದಲ್ಲ ಏನ್ ಮಾಡ್
ಹೌದು ನಿಮ್ ಕಡಿಗಿನ್ನಲ್ಲಾನ
ನಮ್ಮ್ ಕಡೆದೇ ಎಲ್ಲ
ಹ್ಮ್ ಹೌದೌದು ಮತ್ತೆ ಎನ್ ಅನ ಸಮಾಚಾರ
ಏನಿಲ್ಲ ನೋಡಪ್ಪಾ
ಹ್ಮ್ ಹ್ಮ್
ಬಸ್ಸಿಗೀಸ್ ಎಲ್ಲ ಈದಾವಲ್ಲ ಕಾಲೇಜ ಹೋಗಕ
ಅದ ಪ್ರೈವೇಟ್ ಬಸ್ ಅದ ನಾವ್ ಇರೋದು ಗೌರ್ಮೆಂಟ್ ಹಾಸ್ಪೆಲ್ ಗೊತ್ತು ನಾವೆಲ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯರು
ಹಾ ಹಾ
ಗೌರ್ಮೆಂಟ್ ಹಾಸ್ಟೆಲ್ ಮಾಡ್ಕೊಂಡೀವಿ
ಹ ಹಾ ಊಟ ಅದೆಲ್ಲ ಚೊಲೋ ಅದಲ್ಲ
ಏ ಊಟ ಎಲ್ಲಾ ಬಾರಿ ಅದ ಫುಲ್ ಹೇಳ್ತಿ ಫುಡ್ ಕೊಡ್ತಾರ
ಹೌದಾ
ಹ್ಮ್ ನೀವೆನ್ ಡೈಲಿ ಉಪಂಡ್ಡೌನ್ ಆ ಆಸ್ಟ್ರೆಲ
ಅಪ್ಪಂಡೌನ್
ಹೌದಾ ಬಸ್ಸಿಗೆ ಹೋಗದ
ಹಾ ದಿನ ಬಸ್ಸಿಗೆ ಹೋಗ್ತೀವಿ
ಹ್ಮ್ ಬಸ್ ಪಾಸ್ ಮಾಡ್ಸಿದೀ
ಹಾ ಬಸ್ ಪಾಸ್ ಮಾಡ್ಸಿವಿ ಪ್ರಿ ಅದ ಬಸ್ ಪಾಸ್
ಫ್ರೀಯಾ ನೀಗ
ಹಾ ಸರಿ ಮಾಡ್ಯಾರ ಅವಾಗ
ಮೇಂಟೈನ್ನ್ ಬೇಕ ಅದಕ್ಕೆ
ಆಧಾರ್ ಕಾರ್ಡ್ ಕಾಸ್ಟ್ ಇನ್ಕಮ್
ಅ ಅವೆಲ್ಲ ಬೇಕಾಗಿಲ್ಲ ಅಂತಲ್ಲ
ಎಲ್ಲ ಮೂರ್ ಇದ್ರ ಸಾಕು ಆಧಾರ್ ಕಾರ್ಡ್ ರಸಿಪ್ಟ್ ಫಾರಂ
ಹಾ ಹಾ ಹೌ ಎಲ್ಲಿ ಕಾಲೇಜ್ ಸಿಗ್ನೇಚರ್ ಮಾಡಸಕೊಂಡ ಕೊಡಬೇಕಾನ
ಹಾ ಕಾಲ ಸಿಗ್ನೇಚರ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾುದು
ಹ್ಮ್ ಹ್ಮ್
ಮಾಡಿಸಿದ ಮಾಡಿಸಿದಲ್ಲ
ಅವನ ಮಾಡಿಸಲ್ಲ ಮಾಡ್ಸಬೇಕು
ಹೌದಾ ನಾ ಮಾಡ್ನೆ
ಅದಕ್ ಫೀಸ್ ಎಷ್ಟು ತುಂಬಕ್ ಅದಕ್ಕ
ಏನ್ ತುಂಬ ಹಂಗಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಕೊಡಬೇಕು
ಹ್ಮ ಹಾ ಅಲ್ಲ ಎಷ್ಟು ಕೊಡಬೇಕು
ಅಲ್ಲಿ ಇಪ್ಪತ್ತು ರೂಪಾಯ ಕೊಡ್ಬೇಕ
ಇಪ್ಪತ್ತಾ ಸರಿ ಸರಿ ಪಾ ಕೊಡಮ್ಮಾಮ
ಟ ಮಾಡಿದ್ದಲ್ಲ
ಊಟ ಎಲ್ಲ ಏನ ಮಾಡ್ಬೇಕಕ್
ಹೌದಾ
ಬಸ್ಸಿಗೆ ಅಂದ್ರ ಸೀದಾ ನಿಮ್ಮ್ ಊಯಾದ ಕಾಲೇಜ್ಲಿಂದ
ಎಲ್ಲ ಶಾಪ್ರ ಕಳಬೇಕ
ಹ ಶಾಪ್ರಂದ ಮತ್ತ ಆ ಕಡೆನಾ
ಅಕ್ಕಡೆ
ಹ್ಮ್ ಹ್ಮ್ ಹೊಲಾ ಎಷ್ಟ ಐತಿರಾವ ನಿಂಬು
ಎಲ್ಲ ಅಷ್ಟೇ ಅತ್ತ ಎಕ್ರೆ
ಹತ್ತಕಿರ ಹತ್ತಿನ ಮಾಡಡ್ರ
ಹಾ ಅಚ್ಚ ಚ ಊಟ್ಟ
ನಾಟ್ಯವಾ
ಹಾ ನಾಟ ಅವ ಮಳೆಲ್ಲ ಅಲ್ಪ ಏನ್ ಮಾಡತ್ತ
ಹೌದೌದಾ ನಾನ ಏನ ಮಾಡುವಪ್ಪಾ ಮತ್ತ ಎತ್ತಗಿತ್ತ ಅವ ಟ್ಯಾಕ್ಟ್ರಿ ಎ ತ್ತ
ಏನಲ್ಲ ಒಂದ ಬೈಕ್ ಆದ ಆಯ್ತ ಬೈಕ್ ಆದ ಒ ಬೈಕ್ ಬೈಕ್ ಹಕಿದಲ್ಲ ಬ ಬಾಡಿಗೆ ಬಾಡಿಗೆ
ಬಡಿಗೆ ಹೆಂಗ ಒಂದ್ ಎಕರಕ್ಕೆ
ಅ ಎಕರೆಕ್ಕ ಸಾವಿರ ರೂಪಾಯಿ ನಿಂಬಲ್ಲ ನಿಂಬೆ ಎಲ್ಲ ಹೆಂಗಾಗ ಅಲೋ
ಹಲೋ
ಕೆಳತ್ತ ಅಲ್ಲ
ಕೇಳ್ದಪ್ಪ ನಿಮಗೆ
ಹಾ ಕೆಳಸ್ತ ಕೇಳ್ಸ್ತ ಕೇಳತ್ತ
ಹಾ ಹಾ
ಮತ್ತೆ ನಾಳೆ ಹೋಗ್ಬಕ್ ಕಾಲೇಜ್ಗೆ
ಹ ಹೋಬಕ್ ನೋಡಪ್ಪಾ
ಟೆಷ್ಟಗಿಷ್ಟ ಎಲ್ಲ ಆಗ್ಯವೆಲ್ಲ?
ಟೆಸ್ಟ್ ವೀಕ್ಲಿ ಶುಕ್ರಾರ ಕೊಮ್
ಹ್ಮ್ ಹ್ಮ್ ಮಾರ್ಕ್ಸ್ ಎಲ್ಲ ಚಲೋ ಬಂದವಾ?
ನಮ್ಮೂ ಎಲ್ಲ ನ ಮಾಮೂಲಿ
ಹೌದಾ
ಹಾ
ಎಸ್ ಎಸ್ ಪಾಠ ಮುಗದವ?
ನಂಬು ಆರದ ಸೆಲೆಬಸ್ ಮುಗ್ದಗಿ
ಹೌದಾ
ಹಾ ನಿಂಬದ
ನಮ್ದ ಈಗ ಒಂದ ಎರಡು ಮುಗ್ದವ್
ಹ್ಮ್ ಹ ಫರ್ಸ್ಟ್ ಚಾಪ್ಟರ್ ಯಾವ ಯ
ಅದೇ ಬಯಲು ವಚದಾಗ.
ಹಾ
ಸೆಕ್ಸುವಲ್ ರೀಪೊಡಕ್ಷನ್ ಲ್ವರಿ ಇಂಗ್ ಪ್ಲಾಂಸ್
ಹ್ಮ ಹ್ಮ್ ಕನ್ನಡದಾಗ
ಕನ್ನಡ ಇನ್ನ ಕನ್ನಡ ಏ ಅರ್ಥನೇ ಆಗಲ್ವ ಅದೆ ಊರ ಮೂರ ಇದ ಕೋರ್ಸ್ ಕಲ್ತೇವ
ಹಾ
ಪೂರ ದೊ ದೊಡ್ಡ ರೂಮ ಏನ ಒದ್ರಾಡ್ತವ ಹುಡುಗರು ಬೇರೆ
ಅಂದ್ರ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲಾ ಮೊಂದ
ಹ್ಮ ಒ ಹ ಒನ್ ದದರೆಗೆ
ಹೌದೌದು ಡಿಸ್ಟರ್ಬೆನ್ಸ್ ಬಾಳ ಅತ್ತೇನಂದ್ರ
ಬಾಳ ಡಿಸ್ಟರ್ಬನ್ಸ್ ಆತ್ತ್
ಮತ್ತ್ ಕಂಪ್ಲೇಂಟ್ ಮಾಡ್ಬೇಕ್ ಪ್ರಿನ್ಸಿಪಲ್ ಹತ್ರ.
ಮಾಡಿವ ಅಡ್ಜಸ್ಟ್ ಮಾಡ್ಕ ಮಾಡ್ತಾರನ್
ಅಲ್ಲಾ ಅಡ್ಜಸ್ಟ್ ಏನ್ ಮಾಡ್ತಾರಪ್ಪಾ
ತಿಂಗ್ಳ ಕೊಟ್ರಿ ಏನ್ ಮುಂದಿನ್ ತಿಂಗಳ ಮಾಡತ್ನ ಅಂತೇಳ
ಇರ್ಲ್ ಇರ್ಲ್ ನೋಡಿ ಇನ್ನೊಂದಿಷ್ಟ್ ದಿನ ನೋಡ್ರಿ ಮತ್ ನೋಡಿ ಇಷ್ಟ ಮಾತಾಡ್ರಿ.
ಆಯ್ತ ಆಯತ್
ಒಂದ್ ತಿಂಗಳಾದ್ಮೇಲ ಮತ್ತ ಸೆಲೆಬಸ್ ಆತಾವಲ್ಲೋ
ಹೌದಾ ಆತ್ ಇಲ್ಲ ಅಷ್ಟ ಜಲ್ದಿ ಮುಗಿಸಲ್ಲ ಇಲ್ಲಿ.
ಹ ಹಾ ಚಲೋ ಹೇಳ್ತಾರಲ್ಲ ಕ್ಲಾಸ್ಗಳು
ಹ್ಮ್ ಚಲೋ ಹೇಳ್ತಾರ
ಸರಿ ಸರಿ ನಂದು ಫೋನ್ ಹೊಂಟದ ಆಮೇಲಚ್ಲಿ?
ಹಾ ಆಯ್ತಾಯ್ತು